ಲೇಯ್ ಹಲೋ. ಹಾ ಹೇಳ್ರಿ
ಹ್ಮ
ಹಾ ಆರಾಮ್ ಇದ್ವಿ.
ಹ ಅಲ್ಲಿ ಅಪ್ಪ ಅಮ್ಮರು. ಎಲ್ಲಾರು ಅರಾಮದರ.
ಹಾ ಆರಾಮ ಅದರ.
ಏನ್ ಮಾಡ್ತಾ ಇದಿರಿ.
ಏನಿಲ್ಲಾ ಹೀಗೆ ಫ್ರೆಂಡ್ಸ್ ಜೊತೆ ಆಟಾಡ್ತಿದೀವಿ.
ಹೌದು.
ಹೌದ ಹಾ ಊರಲ್ಲಿದ್ದೀವಿ ನೀವು.
ನಾವು ಇಲ್ ನಾವು ಇಲ್ಲೇ ಶಾಪುರ ಆದ್ವಿ.
ಹ್ಮಹ್ ಕಾಲೇಜ್ ಹೋಗ್ತೀರಾ.
ಇಲ್ಲ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಕಾಲೇಜ್ಗೆ ಹೋಗ್ಬೇಕು ಇನ್ನು ಟೈಮ್ ಇದೆ.
ಹಾ
ಹ್ಮ ನೀವೇನ್ ಮಾಡ್ತಾ ಇದ್ದೀರಾ ಊರಲ್ಲಿ.
ನಾವ್ ಏನಿಲ್ಲಾ ನಮಗೂನು. ಸ್ಟಾರ್ಟ್ ಆಗಿಲ್ಲ ಸುಮ್ ಉದ್ದಿರಿ ತಿರ್ಗಡಕುಂತವಿ.
ಇದೆ ಎಲ್ಲಿ ಕೆಲ್ಸ ಗ ಏನು ಹೋಗಲ್ಲ.
ಹ ಕೆಲ್ಸಕ್ಕೆ ಹೋಗ್ತೇವ ಅಲ್ಲಿ ಇಲ್ಲಿ. ಕಿದ್ದಾಗೋತಿವಿ ಇರ್ಲಾರತಾಗ ಹೋಗಲ್ಲ.
ಹೌಸು ಏನು ವಲ್ಲ ಏನ.
ಹೊಲ ಇದೆ ರೀ ಒಂದ್ ಎಕರೆ ಅದ. ಅದರಗ ಅತ್ತಿ. ಕಿವಿ.
ಹ್ಮ್ ಹ್ಮ್
ನಮ್ಮ ಮೂರ ಹೊಲ ತೊಗರಿ ಹಾಕಿವಿ.
ಹ್ಮ್ ಹ್ಮ್ ಎಲ್ಲ ಬೆಳೆ ಎಲ್ಲ ಸರಿಗಿದ್ಯ.
ಹ ಅವೆಲ್ಲ ಚೆನ್ನಾಗಿದೆ.
ಏನ್ ಹಾಕಿದ್ರಿ ಮೂರೊಲದಲ್ಲಿ.
ಅದೇ ಮೂರೊಲ ಹತ್ತಿ ಹಾಕಿವಿ ಮೂರೊಲ ತೊಗರಿ ಹಾಕಿ
ಹೌದ ಏನ್ ಎಲ್ಲಾ ನೀವೇ ಮಾಡೋದಾ ಏನ್ ನಿಮ ಬ್ರದರ್ಸ್ ಅವ್ರ ಅದಾರ.
ನಮ್ಮ್ ಬ್ರದರ್ಸ್ ಇದಾರೆ ನಮ್ಮ ನಮ್ಮ್ ಅಪ್ಪಾರ ಅವರಾರ. ಅವ್ರ ಜೊತಲ್ಲೇ ಮಾಡ್ತಿನಿ.
ಬೆಳೆ ಎಲ್ಲಾ ನೀಟಾಗಿ ಬಂದಿದ್ಯಾ ಏನು ಫೇಲ್ ಆಗಿಲ್ಲ ಯಾವ್ದು.
ಯಾವ್ದು ಫೆಲ್ ಆಗಿಲ್ಲ ಚೆನ್ನಾಗಿದೆ.
ಏನ್ ಕಸಗಿಸ ಎಲ್ಲ ಬಂದಿದ್ಯಾ ಏನು ಹಾಗೆ.
ಕಸ ಇದೆ ಇನ್ಯಾವ್. ಎತ್ತುಗೊಳ್ಳಿಂದ ಗಳೆ ಹೊಡ್ದೇವಿ.
ಹ್ಮ್ ಹ್ಮ್
ಹ್ಮ ಸ್ವಲ್ಪ ಕ್ಲೀನ್ ಆಗ.
ಹ್ಮ್ ಹ್ಮ್
ಇದು ನಾವು ಎಲ್ಲ ಮಾಡ. ಮಾಡಲ್ಲ ಬೇರೆಯವ್ರಗ್ ಹಾಕಿದೀವಿ.
ಹಾ ಆ ಹೋಲ್ದಾಲ್ಲಿ ಏನ್ ಬಿತ್ತಿದ್ದಾರೆ.
ಹುಹ್ ಆ ಕಡೆ ಇನ್ನುೂ ಹೋಗಿಲ್ಲ ನಾವು ಅತ್ತಿನೇ ಬಿತ್ತಿರ್ಬೇಕು ಆದ್ರೆ ನೋಡಿಲ್ಲ ನಾವ್ ಏನ್ ಮಾಡಿದಾರ ಏನಂತ.
ಹಾ
ಎಲ್ಲಾ ನೀರಾವರಿ ಸರಿಗಟ ಅಲ್ಲಿ.
ಹ ನೀರಾವರಿ ಇದೇ ಎಲ್ಲ ಇದೆ.
ಹಾ ಹಾ. ಒಟ್ನಲ್ಲಿ. ನೀರೆಲ್ಲಾ ಅಡ್ಜಸ್ಟ್ ಆಗುತ್ತಾ ಮಳೆಲ್ಲ ಬರುತ್ತಾ ಆ ಕಡೆ.
ದ್ರಿ ಒಂದ್ ಏಡ್ ತಿಂಗಳ ಐತ್ ಮಳೆಯಿಲ್ಲ ಏನಿಲ್ಲ.
ಹೌದಾ
ಹ ಇವು ಗ್ ನಾವ ಈ ಕಡೆ ಇದು ಗುಬ್ಬಿ ಹಾಕಿವಿ ಪೆಂಗ್ಳಾರ.
ಹ್ಮ್ ಹ್ಮ್
ಒಲ ಎಲ್ಲಾ ನೀರ್ ಉಣ್ಣಿಸ್. ಸಿಗಸ ಎಲ್ಲ ಇದಾಗಿದೆ. ಮಳೆಗೋಸ್ಕರ ವೆಟ್ಟಿಂಗ್.
ಹೌದಾ ನಮ್ ಕಡೆ ಮಳೆ ಅಂತೂ ಫುಲ್ ಜೋರು. ನಿಲ್ತಾನ ಇಲ್ಲ. ಮಳೆ
ಈ ಕಡೆ ಬರವಲ್ ನೋಡ್ರಿ. ಈ ಕಡೆ ಇಲ್ಲ ಮಳಿ.
ಬರುತ್ ಬರುತ್ತೆ ಇವಾಗ ಬರುತ್ತೆ. ಎಲ್ಲ ಕಾಲೇಜ್ ಎಲ್ಲಚ್ಚಿದಿರ. ಹ್ಮ್ ಎಲ್ಲಿ ಯಾವ್. ಕಾಲೇಜು.
ಗೋಕಲ್ ಮಹಾವಿದ್ಯಾಲಯ.
ಹ್ಮ್ ಹ್ಮ್ ಯಾವ ಕೋರ್ಸ್ ಯಾವ್ದ್ ಮಾಡಿದಿರ.
ಕೊರ್ಸ್ ಬಿ ಎ ಮಾಡಿವಿ.
ಹ್ಮ ಸಬ್ಜೆಕ್ಟ್ ಯಾವ್ಯವದ್ ತಗೊಂದಿರಿ. ಹಾಹಾ.
ನೀವ್ ಹೋಗಿ ತಗೊಂಡಿದೀರಾ.
ನಮ್ಗೆ ಸೋಶಾಲಜಿ ಇಸ್ಟ್ರಿ. ಮತ್ತೆ ಪೊಲಿಟಿಕಲ್ ಸೈನ್ಸ್.
ಹಾ
ಹಾ ನಮ್ಗೆ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಅವರ್ ಕನ್ನಡ ಇಲ್ಲ.
ಹಾ ಹಾ
ಹ್ಮ್ ಹ್ಮ್
ನೀ ಮಲ್ದಲ್ಲಿ ಏನು ಆ ಚೆನ್ನಾಗಿದೆ ಎಲ್ಲ ಚಲೋ ಹೇಳ್ ತ
ಹ್ಮ್ ಡೇಲಿ ನಡೀಯುತ್ತ ಕ್ಲಾಸ್.
ಡೇಲ್ ನಡೀತಿ.
ಹ್ಮ್ ಹ್ಮ್ ಎಲ್ಲಾ ಟೀಚರ್ಸ್ ಅವ್ರ ಎಲ್ಲಾ ಸರಿಗಿದ್ದಾರೆ.
ಹಾ ಸರಿಗಿದ್ದರ್
ನೀವೇನ್ ಡೈಲಿ ಹೋಗ್ತೀರಾ ಏನಿಲ್ಲ.
ಹ ಡೈಲಿ ಏನ್ ಹೋಗಲ್ಲ ಸುಮ ಓದ್ತಿವ್ರ ಅವಾಗ ಅವಾಗ.
ಹೌದು ಏನ್ ಮನೇಲಿ ಕೆಲ್ಸ ಇರುತ್ತಾ.
ಹಾ ಮನೇನ್ ಕೆಲ್ಸ ಇರ್ತ ಹೋಗ್ತಿವಿ ಹಂಗೆ ಬರ್ತೀವಿ.
ಹ್ಮ್ ಹ್ಮ್ ಈಗ ಆನ್ಲೈನ್ ಕ್ಲಾಸ್ ಕೇಳ್ತೀರಾ ಏನ್ ಇಲ್ವಾ.
ಆನ್ಲೈನ್ ಕ್ಲಾಸ್ ಕೇಳಲ್ಲ.
ಹೌದಾ ಕೇಳ್ಬೇಕು.
ಕೇಳ್ಬೇಕ್ರಿ
ಟೈಮ ಸಿಗಲ್ಲ.
ಆ ಟೈಮ್ ಸಿಗಲ್ರಿ ಅಂದ ನಮ ಕೆಲ್ಸ ಬಾಳ ಇರ್ತಾವೀ ನಮಗ ಇಪ್ಪತ್ನಾಲ್ಕು ಇರ್ತಾವ.
ಹಾ ಹಾ
ಪುರುಷತ್ ಇರ್ಲಾರ್ದ್.
ಹ್ಮ್ ಹ್ಮ್ ಹ್ಮ್ ಇರ್ಲಿ ಇರ್ಲಿ
ಟ್ಯಾಕ್ಟರ್ಲ್ಲ ಬಿತ್ತೀರಾ ಏ ಎತ್ತಲ್ಲೆ ಬಿತ್ತೀರಾ.
ಯಾವದ್ರಲೆ ಬಿತ್ತಾರ ಅವ್ರಿಗೆ ಗೊತ್ತು ಹೊಲ ಹಾಕಿದ್ವಿಲ್ಲ ಅವ್ರೇ. ಅವ್ರಗ್ ಯಾವ್ದ ಇಷ್ಟ ಆಗುತ್ತೋ ಅದ್ರಲ್ಲ ಬಿತಾರೆ ಹ ಅವ್ರಗ.
ಮೊನ್ನೆ ಒಬ್ಬರು ಕ್ವಾಣದಲ್ಲೇ ಬಿತ್ತಿದರು.
ಕ್ವಾಣದಲ್ಲಿ ಬೀತ್
ಹ ನಮ್ಮರಲ್ಲಿ ಕ್ವಾಣಲ್ಲೇ ಬಿತ್ತಿದ್ದಾರೆ.
ಬೆಂಕಿ ಅವ್ರ ಹೆಸರು ಇಲ್ಲೇ ಬ್ಯಾನರ್ದಾಗ ಬಂದಿತ್ತು.
ಹಾ ಅದೇ ನಿನ್ನೆ. ಟಿವಿನೈನಲ್ಲಿ ಎಲ್ಲ ಬಿಟ್ಟಿದರು ಫೋನಲ್ಲಿ.
ಹೌದಾ
ಎಮ್ಮೆ ಇಲ್ಲಿ. ಕ್ವಾಣದ್ಲೈ ಬಿತ್ತಿದ್ದ ಯುವಕ ಅಂತ ಬ್ರೇಕಿಂಗ್ ನ್ಯೂಸ್ ಹಾಕಿದ್ರು.
ಹಾ ನನ್ ಗೊತ್ತೆ ಇಲ್ಲ ನಾ ಟಿವಿ ಎಲ್ಲೆಲ್ಲಾ ನೋಡ್ ಇಲ್ಲೆಲ್ಲಾ ಬ್ಯಾನರ್ ಹಾಕಿದ್ರು ನಮ್ಮೂರ್ ಕಡೆ. ಹಾ ಅವ್ರ್ದ ಹೆಸ್ರು ದೊಡ್ದಾಗ್ ಹೆಸ್ರು ಬರ್ದು ಅವ್ರ ಫೋಟೋ ಹಾಕ್ ಅಲ್ಲಲ್ಲ ಸಿಕ್ದಾಗಿ ನೀಮ್ ಮೂರ್ ಹೆಸರು ಹಾಕಿದ್ರು ನೋ ಏ ಬೆಂಕಿ ಅವನ್ ಬೆಂಕಿ ಟ್ಯಾಲೆಂಟೆಡ್ ಅಂತ ಅನ್ಸ್ತು.
ಹ್ಮ್
ಸುಮನಾ ಅದ್ ಹಾಗೆ. ಇರ್ಲಿ ಇರ್ಲಿ ಎಲ್ಲವು ಮಳೆ ಬೆಳೆ ಎಲ್ಲಾ ಕರೆಕ್ಟ್ ಆಗಿದಯಾ ನಿಮ್ ಕಡೆ ಏನ್ ಮನೆ ಕಡಸ್ತಾ ಇದ್ರಿ. ಎಲ್ಲ ಮುಗಿತಾ.
ಇನ್ನ ಎಲ್ರಿ ಚೆತ್ತಗ್ ಬಂದದ. ಸಿನ ಚತ್ ಕೆಬ್ಬಣ ಅವೆಲ್ಲ ಹೊಡಿತಿದ್ದಾರೆ.
ಹ್ಮ್ ಹ್ಮ್
ಶನಿವಾರ ದಿನ ಆಗ್ಬೇಕು.
ಹೌದ ಇದು ಗೃಹಪ್ರವೆಷ ಯಾವಾಗ ನಿಮ್ದು.
ಗೃಪೇಶ್ ಇನ ಮುಂದಿನವರ್ಸರಿ ಇನ್ನ ಇಲ್ಲ.
ಹೌದು
ಈ ವರ್ಸ ಸ್ವಲ್ಪ ಶಾ ಟೀಜೋರಿಗವ ರಕ್ಕ
ಹಾ ಹಾ
ಅದಕ್ಕೆ ಮುಂದಿನ ವರ್ಷ. ಹಾ ಮುಂದಾಕಿ.
ಹೌದು ಇದು ಎಷ್ಟು ರೂಮ್ ಆಗಿದೆ ನಿಮ್ದು.
ಹ್ಮ ನಾಲ್ಕು ರೂಮ್ ಆಗಿದೆ ಅದ್ರಾಗ ಒಂದ್ ರೂಮ್ ನಲ್ಲಿ ಎರಡು ಎರಡು ಮಾಡಿವಿ.
ಒಟ್ನಾಲ್ ಸಿಕ್ಸ್ ರೂಮಾ ಹಾ.
ಹ ಒಟ್ಟನಲ್ಲಿ ಯಾರದು ಒಟ್ಟ ಎರಡು ಫ್ಯಾಮಿಲಿ ಆಗಿದ್ದ ನೋಡ್ರಿ.
ಎರಡು ಫ್ಯಾಮಿಲಿ ಯೋ. ಹ್ಮ ಹ್ಮ ಅಂದ್ರೆ ಒಂದ ಎರಡು ಬಾಗ ಎರಡು ಬಾಗ್ಲಿ ಹಾಕಿದೀರಾ.
ಹಾ ಎರಡು ಬಾಗಿಲಿ.
ಹ್ಮ್ ಹ್ಮ್ ಹ್ಮ್. ಪೂರ್ತಿ ಎಷ್ಟು ರೂಮ್ ರೂಮ್ ಆರು ರೂಮ್.
ಹಾ ಆರು ಹ ಆರು ಭಾಗಲಿಗೆ ಆರು ರುಮ.
ಹ ಹಾ ಹಾ. ಒಳ್ಳೇದು ಒಳ್ಳೇದು ಇದು ಚತ್ತಂದು.
ಹ ಚೆಟ್ಟಿಂದ.
ಹ್ಮ್ ಏನ್ ಇಟ್ಟಂಗಿ ಹಾಕಿರರಿ ಏನ್ ಕಲ್ಲಿದೆ.
ಹಾ ಕಲ್ಲ ಇದೆ ಬಾಂಡ ಕಲ್ಲಿದೆ. ಬಾಣಕಲ್ಲಿ ಕಟ್ಟಿ.
ಹ್ಮ್ ಹ್ಮ್ ನೀ ಏನ್ ಕಾಲಮ್ಮೆ ಹಾಕಿದ್ದೀರಾ ಏನ್ ಇಲ್ವಾ ಹಾಗೆ.
ಹಾ ಕಾಲಮ ಬಂದಿದೆ ಮುಂದ ಎರಡು ಬಂದಿವ. ಅದ್ರ ಮುಂದ ಗೇಟ್
ಹಾ- ಓಹೋ ಮೇಲ ಒಂದ ಸಲ ಆಕ್ತೀರಾ ಏನ್ ಸಿಂಗಲ್.
ಇನ್ನ ಮುಂದ ನೋಡ್ಬೇಕು. ನಾ ಹೆಂಗ ಹೆಂಗ ಹ ಈ ಸದ್ಯ ಕಷ್ಟ ಬಿಡ್ತಿವಿ ಮುಂದೆ ಹೆಂಗ ಹೆಂಗ. ಕಟ್ತೀವ್ರೀ.
ಓಹೋ ಇವಾಗ ದುಡ್ ದುಡ್ಡಷ್ಟು ಮಾಡೋದಂದ್ರಿ
ಹಹಾ -
ದುಡ್ಡಿದ್ದಷ್ಟೇ.
ಹದು ಹ ದುಡ್ಡಿ ಇರಷ್ಟು ಮಾಡದರಿ ಜಾಸ್ತಿ ಉರಿ ಮಾಡದ.
ಹೌದು ಓಲ್ಡ್ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ರಾಮ್ ಇದ್ದಾರೆ.
ಹೂ ಆರಾಮ್ ಅದಾರ.
ಅವ್ರ ಏನ್ ಮಾಡ್ತವ್ರೆ ಕಾಲೇಜ್ಗೆ ಹೋಗ್ತಾರ ಏನ್ ಕೆಲ್ಸಾಗ ಹೋಗ್ತಾರ.
ಕಾಲೇಜಕ್ಕ ಹೋಗ್ತಾರ ಇಲ್ಲೇ ಊರಾನೇ ಇರ್ತಾರ.
ಹೌದು ಎಲ್ಲಾ ಸರಿಗಿದ್ದಾರಾ.
ಹಾ ಎಲ್ಲಾ ಸರಿ ಇದರ್.
ಏನಾದ್ರೂ ಚಟ ಇದ್ಯ.
ಯಾರಿಗೆ
ಅ ನಿನ್ ಫ್ರೆಂಡ್ಸ್ಗೆ.
ಹ ನನ್ ಫ್ರೆಂಡ್ಸಗ ಒಬ್ಬಬ್ಬ ಅಂದ್ರ ದಿನ ಓದ್ ಬಿತ್ ಬಿಳಕ್ತನ್ ನೋಡ್ರಿ.
ಉದ್ಬತ್ತಿ ಬೆಳಗ್ತನ್ ರಿ ಅವ ಹೇಳ್ಬೇಕ್ ಬೇಡ ಅಂತ.
ಬ್ಯಾಡ ಅಂದ್ರನ್ ಕೇಳ್ರ ಡಕ್ಕಲಿಗೆ ದಿನ ಉಯ್ಯತ್ ಬಿಳಕ್ತನ.
ಹೌದ ಅವ್ನಿಗೆನ್ ಕ ಸತ್ ಹೋಗೋದ ಇಷ್ಟ ಇದೆಯ ಏನು.
ಹೆಂಗೇನ್ ಗೊತ್ತಿಲ್ಲರ ನಾನ್ ಸ್ಟೇಟ್ಕುಂತನ್ ಅವ ಏನ್ ಮಾಡ್ತನಾ ಅವ್ನ್.
ಹೌದು ಏಲ್ಲಿ ನಿಮ್ ನಿಮ್ಮ. ಹತ್ರನ ಇದಾನ.
ಹ ನಕ್ಯ ಒಂದು ಒಂದ್ ಅರ್ ಹ ಕಿಲೋಮೀಟರ್ ದೂರನ್ರಿ.
ಹೌದು ಅರ್ಧ ಕಿಲೋಮೀಟರ್ ಇಂದ ನಿಮ್ಗೆ. ಕಾಣ್ತಾವನಾ
ಹಾ ಕಾಣ್ತವನಿ ಗಿಡದ ಬಡ್ಡೆ ಇಲ್ಲಿಂದ ಕಾಣ್ತವನಿ.
ಹೌದಾ ಹ್ಮ್ ಹ್ಮ್
ಹು ಗೊಬ್ರ ಯಾವದ ಹಾಕ್ಬೇಕು.
ಹ ರೀ ನಮ್ಗೆಲ್ಲ ಗೊತ್ತು ನಾವೇನ್ರ ಫಾರ್ಮರ್ಸ್ ನಿಮ್ ಗೊತ್ತಿರ್ಬೇಕ ಎಲ್ಲಾ ನೀವ್ ಹೇಳ್ಬೇಕ ನಮ್ಗೆ.
ನಮ್ ಜನ ಚತ್ತಿದೆ ಅಲ್ಲ ಅದಕ್ಕೆ ಸಿಮೆಂಟ್ ಯಾವ್ದ ಹಾಕಿದ್ರೆ ಚೆನ್ನಾಗಿರದಂತ ನಿಮ್ಗೆ ಗೊತ್ತದೇ ಕೇಳ್ದ.
ಸ್ಕೂಲ್ ಬಗ್ಗೆ ಕೇಳ್ರಿ ಅದ್ರ ಬಗ್ಗೆ ಹೇಳ್ತೀವಿ ನಾವೆಲ್ಲ ಆ ಕೆಲಸ ಮಾಡಲ್ ಇಲ್ಲ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಏನ ಅಲ್ಪ ಸ್ವಲ್ಪ ನಾಲೆಜ್ ನಿಮ್ದು.
ಎಲ್ಲಾ ನಿಮ್ ಗೊತ್ತಿರ್ಬೇಕು ನೀವೆಲ್ಲಾ ಆಲ್ರೌಂಡ್ ಅಲ್ಲಾ ಈ ಕಡೆ ಸ್ಕೂಲ್ ಬಗ್ಗೆನು ಗೊತ್ತು ಈ ಕಡೆ ಫಾರ್ಮಿಂಗ್ ಬಿ ಮಾಡ್ತಿರಿ ಕಾಂಟ್ರಾಕ್ಟರ್ ಎಲ್ಸ ಬಿ ಮಾಡ್ತರಿ ನೀವು.
ಮಾಡ್ಬೇಕಲ್ರಿ ಮಾಡಿದ್ರ ಬರ್
ಇರ್ಲಿ ಇರ್ಲಿ ಮಾಡ್ರಿ ಮಾಡ್ರಿ ಯಾರ್ ಬೇಡಂದರ್ ನಿಮ್ಗೆ. ಒಳ್ಳೇದು ಮಾಡಿ.
ನೀವೇನ್ ಮಾಡ್ತಾರ ಮನೇಲಿ.
ನಮ್ದ ಏನಲ್ರಿ ಕಾಲೇಜ್ಗೆ ಹೋಗ್ಬೇಕು. ಹೋಗ್ಬೇಕು ಬರಬೇಕು. ಮನೇಲಿ ಇರಬೇಕು.
ಕೆಲ್ಸಕ್ ಹೋಗಲ್ವಾ
ಹಹ್ಮ್ ಇಲ್ಲಿ ಎಂತ ಜಾಬ್ಗೇಬ ಏನ್ ಮಾಡಲ್ಲ. ಖಾಲಿ ಕಾಲೇಜು. ಇರ್ತಿ ಬರ್ತಿವಿ ಮನೇಲಿ ಇರ್ತಿವಿ. ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬಬರದು.
ಮುಂದೆ ಜೀವನದಲ್ಲಿ ಏನಾಗಬೇಕಂತಿದರ.
ನಮ್ದ ಏನಾದ ಓದದ್ ಅದ ಓದ್ತೀವಿ ನಾಳೆ ಅದು ನಮ್ದ್ ಹಣೆ ಬರದದಲ್ಲಿ ಹೇಗಿರುತ್ತ ಆಗಿರುತ್ತ ಆಗ ಆಗುತ್ತ.
ಹ್ಮ್.
ಹ್ಮ್ ಅದೆಲ್ಲಾ ನಾವ್ ಜಾಸ್ತಿ ಯೋಚನೆ ಮಾಡಕ್ ಹೋಗಿಲ್ಲ. ನಾಮಫೀ ನ ಕಣ ಮುಂದೆ ಕಾಣ್ತಾ ಇದೆ ಅದಕ್ಕೆ ಜಾಸ್ತಿ. ಯೋಚನೆ ಮಾಡಲ್ಲ ನಾವು ಮತ್ತೆ ಊಟ.
ಹಾ ಊಟ ಆಗಿದ್ದೇ ನಿಮ್ಮದು.
ನಮ್ದು ಇನ್ನ ಎಲ್ಲ ಮಾಡ್ಬೇಕು ಸ್ವಲ್ಪ ಲೇಟ್ ಆಗಿದೆ.
ಹ್ಮ್
ಮಾಡ್ಬೇಕು ಇನ್ನು ಟೈಮ್ ಇದೆ ಸ್ವಲ್ಪ ಹೊತ್ತು ಇನ್ನು ಮನೆ ಹತ್ರ ಹೋಗಿಲ್ಲಾ. ಮನೆ- ಹತ್ರ ಹೋದ್ಮೇಲ್ ಮಾಡ್ತೀವಿ. ಎಲ್ಲಾ ಹುಷಾರಾಗಿದಾರಾ ನಿಮ್ ವೈಫ್ ಅವರೆಲ್ಲಾ.
ನಮಗಿನ್ನ ಮದ್ವೆ ಆಗಿಲ್ಲ.
ಇದಾರಲ್ಲ
ಯಾ ಗರ್ಲ್ಫ್ರೆಂಡ್ ಇಲ್ಲ ಏನಿಲ್ಲ.
ಯ ನೀವು ಸುಳ್ಳಲ್ ಬಿಡರು ನೀ ನಿಮ್ ಪಕ್ಕದೂರಲ್ಲ ಅದಾರಂತೆ. ಮತ್ತೆ ನಿ ನಿಮ್ಮ್ಊರಲ್ಲೂ ಅದಾರಂತೆ.
ನಮ್ಮೂರಲ್ಲ.
ಹಾ.
ನಮ್ಮೂರಲ್ಲ ಯಾರದ ರೀ ನಮ್ಮೂರಲ್ಲಿ ಯಾರ.
ಇಲ್ಲ ಯಾವ್ದೋ ಅಂಗಡಿ. ಇತ ಅಂದ್ರು ಅಷ್ಟೇ.
ಅಂಗಡಿ.
ಹಾ ನನ್ಗ ಇಷ್ಟೇ ಅಂದ್ರು.
ಹಾ.
ಅದು ನಮಗ್ ಗೊತ್ತಿಲ್ಲ.
ಯಾವ ಅಂಗಡಿ ಆ ಅಂಗಡಿ ಆ ಅಂಗಡಿ ಜಗ್ಗಿ ಆಗವ್ರೆ. .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
ಬಾಳ ಮಂದಿ ಶೀಲ ಹಾಕಿ ಹೋಗ್ಯಾರ ಅಂಗಡಿ.
ಹೌದ ರೀ. ನ ನೀವ್ ನೀವ ಆಗ್ಬೇಕು. ತಿಲ್.
ನಮ ನಮ ಶೀಲ ಕಕ್ಕ ಅದು ಪ್ಯಾಡ್ ಸಿಗಲ್ಲಾದರೆ.
ಹ ಹ ಹ.